ಹಾ ಏ ಮಾಡಾತಿ ಅರುಣ
ಗೆ ಕಾಯ ಕೊತಿದ್ದವಿ
ಕಊಟ
ವು ಕಾರನ ನಿ ಅಂದ
ನ್ದು ಆರ್ಕೂಲ್ಲ
ರೀಲ್ಸ್ ಏನು ಮೊಟಕೆವಾಲಿ ಮೊಟಕೆವಳಿ ಅಂತೇಳ ವೈರಲ್ ಆಣತ್ತಲ
ಏನದು
ರೇಲ್
ಬ ಸೀನಿಯರ್ ಆ
ಹ್ ಹುಡುಗ ಹುಡ್ಗಿ ಮಡ್ಕಿ ಮಾರಕ
ಇನಪ್ಪ ಡಿ ನ ಕಳಸ ನ ಮರ
ಹಟ್ಲನಗ
ಹಾ ಸರಿ ಸರಿ ಕು ಹ ಯಾವ ನ ತಂದತ ನವು ಹ
ಹ ಮಣಕ್ ನೋಡಕ್ ಚಂದಾವ
ಯಾರ
ಮೊದ್ಲೇ ಇನ್ನೊಂದ್ ಜೋಡದ್ದು
ಹ್ಮ ಹೊರಗ ಅವೆಲ್ಲ ತುಂಬಾ ಹೌುದಾ ಅದ ಹ ಇದು ಹದು ಅದು ಇನ್ನೋಡ್ ಡ ಹ್ಮ ಹ ಹ್ಮ್ ಮತ್ತ ಏನ್ ಮಾಡತ್ರಿ
ಮತ್ತೆ ಎನ್ನಿಲಾ ನೋಡು
ಹ ಅ ನ್ನ ಪರ ಊಟ ಆತ ಮ ಏನ್ ಮಾಡಿದಿ ಇನ್ನ ಮಕ್ಕಳ ತಲ್ಲ ಅವಗ ಹ ಈಗತ್ತು ಊಟ
ಚಪಾತಿ ಅಂಬಲೇಟ್
ಆಮ್ಲೆಟ್ ಮಾಡಿದ್ದೆ ಯಾರ್ ಮಾಡಿಕೊಟ್ಟಿದರು
ಯಾರು ಮಾಡ್ದಲ್ಲಿ ಮನೆಯಾಗ ಬಂದೀನಿ
ಅದ ನೀನ ಮಾಡಿದ್ದು ಏನ್ ನಿಮ್ಮ ಮಮ್ಮಿ ಮಾಡಿದ್ರು
ನಾ ಮಾಡ
ಅದೇ ನೀನ್ ನೀನಿಗ್ ಮಾಡಾಕರಲ್ನು
ಬರ್ತೇತೆ ಆ ಆದ್ರೆ ತಿರ್ವಕಾಕ್ ಬರಗಿಲ್ಲ
ತ ತತಿ ಹಕಕ್ ಬರತ
ಆಟಾಕತ ಎಲ್ಲ ಎಲ್ಲಿ ಹಾಳೆ ಹಕ್ತಿ ಔರಂಗುಲು
ಇವಪ್ಪು ನಾ ಮಾಡ್ತನ ನನ್ನಂತ
ಹ ನೀ ಬಾಟ್ರ ಅಡುಗೆ ಬಟ್ರ ನೀ ನೀ ಮಡನವ
ನಾವ್ ಮಣ್ಣಣ್ಣವ್ರಿಗೆ ಎಲ್ಲರಿಗ ಮಾಡಿ ಕೊಡತಂದ
ಓಯ್ಯೋಯ್ಯೋ ನೀಮ್ ಉಡ್ಗಿ ಕಸ್ಯಾಲ ಅಂಗಾರ ಪಲ್ಲ ಬೆಂಗ
ಆ ಉಡ್ಗಿ ಕಲ್ಸಕ ಯಾವ್ ಉಡ್ಗಿ ಇಲ್ಲ ನಮ್ಮ್ ಮನ್ ನಮ್ ಸನತ್ ಮಾಮ ಮಾಡುವಾಗದು ನಮ್ಮ ಅಜ್ಜಾರ ಮಾಡುವಾಗದು ನೋಡಿನಿ ಮಾನ್ಯ ಹೋದಾಗಣ ಒಂದ್ ಹತ್ ಹತ್ತಿ ನಾನ ನಮ ತಮ್ಮತ್ತ ತರಿಸಿದ್ದು ಬ್ರೆಡ್ ಆಮ್ಲೆಟ್ ಮಾಡ್ಕೊಂಡು ತಿನ್ಬೇಕತ್ತ
ಹ್ಮ್
ನನಗ ಸಿಗ್ಲಿಲ್ಲಪ್ಪಾ ಒಟ್ಟು ಮನ್ಯನವರು ಕೂತ್ ಬಿಟ್ರರು ತಿನ್ನಲು ಕೊಟ್ರ ಹಾಕ ಹಾಕಿ ಕೊಟ್ನಿ
ಹ್ಮ್ ಹ್ಮ್
ಮತ್ತು ನಾು ಹೆಕಾದೆ ಬ್ಯಾರೆ ತರಿಸ್ಬೇರೆ ಆಮ್ಲೆಟ್ ಹಕೊತೀನಿ ಬ್ರೆಡ್ ಹೆ ಉಳಿಲಿಲ್ಲ ನನಗೆ
ಮತ್ತ ಮನ್ ಒರನ್ಗಾಕಳ ಮಿನಾಗ ಹಳಿ ಮಣಾಗ ಒಲ ಅಚ್ಚ ಮ್ಯಗಿ ಮಾಡಿ ಪಿಟ್ಟು ಅದ ಮ ಅಲ್ಲಿ ಹೊಂದಾಗಿ ಇರ್ತಾರಲ ಈಗ ಅವ್ರ. ಇಲ್ಲೇ ಮ್ಯಾಗಿ ಮಾಡಿಬಿಟ್ಟ. ಅದು ವೀಡಿಯೋ ವಿಡಿಯೋ ಮಾಡಿ ಸ್ನ್ಯಾಪ್ಗೆ ಫೈಕ್ ಬಿಟ್ಟಾರ ಪವ್ರು ಎಲ್ಲ ಹುಡುಗರು.
ಹ್ಮ್
ಹ ವೀಡಿಯೊ ಇತ್ತ ಈಗ. ಡಿಲೀಟ್ ಆಗ್ತದ ಕಳಸ್ತನ ತಡಿ ನಿಗೆ ಕಟ್ಟೆ ತಕೊಂಡ.
ಹ ನಾನ್ ಆಗತ್ಲ ಈಗ ಕದಾ ಓದಿದ್ದು ಹಾಸ್ಟೆಲ್ದಾಗ.
ಹಾ ಹಂಗಗೆದು ಎಲ್ಲ ಎಲ್ಲ ತಗದ ಗೊತ ಬಿಟ್ಟನು ಹೊಲ್ಲಿಮ ಮುಂದ್ ಮಾಡ್ಬೇಕಕ್.
ಹ ಹ ಹ
ಬಂದ್ ತಿನ್ನಾಕತೀವಿ ಆಗ ಹರ್ಷ ನನಗ್ ತಿನ್ಸಿದಪ್ಪ ನಾ ತಿನ್ಸಸೀ ಅದನಗ್ಫೋಟೋ ಟೋ ಹೊಡದ್ ಬಿಟ್ಟಿ. ಹತ್ತರು
ಹ್ಮ ಹ್ಮ್ ಹ್ಮ್ ಹ್ಮ್
ಏ ಮಾಡ್ತಿ ಹೆಂಗ್ ಮಾಡ್ತಾರ ನೋಡು ಹೊತ್ತ್. ತಂದ ಇಲ್ಲ ಚಿಕನ್ ತಂದ ವರ್ಯಾರ್ ಮನ್ಯಾಗ ಹೊಲಿ. ಒಲಿ ಊಡ್ಬೇಕಕ್ಕತ್ ಮಾಡಿದ್ದ.
ಹ್ಮ್
ಮತ್ತ ಒಳಗ ದೂರ ದೂರ ತಗ ಆಡತ್ಂದ್ರಪ್ಪಾ.
ಹ್ಮ್ ಹ್ಮ್
ಬಿಟ್ಟಿವ ಅಲ್ಲಿದ ಒಂದು ಆರ್ಮಿ ಬಾಟ್ಲಿ ತಕೋಬಂತ ಮಾಡಿದವಿ. ಅವರಪ್ಪ ಹೆನ್ಸಿರು ತಾನತೇ ಅಂದ. ಅವ ವರ್ನಿ ಅವಾರಪ್ಪ ಎಣಸಿರ್ತಾನತ್ಂದ.
ಹ್ಮ್
ಮತ್
ಎಸದ್ರ ಅದ್ರಾಗ ಒಂದಟ್ಟ ಸೀಗ್ಲ್ ಹೊಡದುು ಕುಡು ಇಟ್ಟಬಿಡುದು.
ಮತ್ತ ಇ ಯಶೂರ ಪೂರಾ ಬಾಟಿನ ಬಸ್ಬೇಕು.
ಹ್ಮ್
ಮತ್ತ ನೀವ ಏನೇನ್ ಮಾಡತರಿ ಆಶೆಲ್ದಾಗದು.
ಹ
ಹುಡುಗಿಲ್ಲ ನನಗೆ ಹಾಸೆಲ್ಲ ನೀವು ಏನೇನು ಮಾಡ್ತೀರಿ.
ಅಷ್ಟಲ್ಲ ಒಂದ ಮೊದ್ಲ ಒಂದ್ ಹಾಲ್ತ್ ಅಲ್ಲ ಒಣೇರೊಮ್ಮ ಹ್ಮ.
ಹಾ ಇತ್ತಲ್ಲಾ.
ದೊಡ್ಡ ಹಾಲ್ನಾಗ ಈಗ ಖಾಲಿಗ ರೂಮ್ ಕೊಟಾರ.
ಹ್ಮ್
ಸೀನಿಯರ್ಸ್ ಗಳು ಎಲ್ಲಾರು ಹೋಗ್ಯಾರರು ಹೋಗೋಣ ಆ ರೂಮ್ನಾಗ ಒಟ್ಟೆ ಕ್ರಿಕೆಟ್ ಆಡುದ ಆಡುದ.
ಹ್ಮ್
ಇಗ ನಲ್ಲಾಚು.
ಸುಮ್ ಅಲ್ಲಿ ರೂಮ್ ರೂಮ್ನಯಾಗ ಹೋಗಯ್ ಬಿಡ್ಬೇಕಲ್ ನೀವು.
ಯಾರುಮ್ಮ. ಯಾರು. ಹಲೋ.
ಹಾ ಹಲೋ.
ಯಾರ ರೂಮ.
ಅವ್ರ ಸೀನಿಯರ್ ಶ್ರಮಕ್ ಹೋಗ್ಬಿಡ್ಬೇಕಿಲ್ಲ
ಅದಾರ ಅ ಸೀಮೆ ಸುಗ ಹೋಗ ರೂಮ್ ನಾವು ಹುಗೀವಿ.
ಹಾ ಇದು ದೊಡ್ಡ ಹಾಲ್ನ್ಯಾಗ ಕ್ರಿಕೆಟ್ ಆಡ್ತಾರನು.
ಹ್ಮ್ ಆ ರ್ ಆ ರೂಮ್ ನ ನಾವು ಆಡ್ತೀವಿ.
ಹ ಈಗೊಮ್ಮ ವಾಲಿಬಾಲ್ ಆಡಿ ಬಾಲ್ ಬದು ಹೊಡೆದಿದ್ವಿ ಅಲ್ಲಿ ಪವ್ಯನ್.
ಅಯ ಈಗ ನೋಣಾಗಲ್ಲ ಈಗ ತೀರಾ ಬಸವ ಅತ್ರ ಬಾಳ್ ಕಾಟ್ ಹೊಡಿತಾನ. ಒಂದ್ ಪ್ಯಾನ್ ಅಳಗಲ್ಲ ಚೆನ ಒಂದ್ ಲೈಟ್. ಅಳಗಾಯಚಾನ ಪುರ. ನೀ ಶುದ್ಧ ಅಂತ ಕಾಜ ಒಡದಾನ.
ಪವ್ಯ ನಾವು ಅಡಕ್ಕ ಹೋಗಿ ಪವ್ಯಾನ ಬೆಟ್ಟ ಮಿಂದ ಬಲ್ ಬಡ್ದು
ಹ್ಮ್
ಅ ಲಾಸ್ಟ್ ಹೊಡದು ತಾಜಾಗದ ಗ್ಯಾಪ್ ಐತಲ ಸಟ್ಲ ಹಾಸ್ಟೆಲ್ ನೆಟವರ್ಕ್
ಹ್ಮ
ಅಲ್ಲಿ ವಾಲಿಬಾಲ್ ಆಡತಿದಪ್ಪ ಅಲ್ಲಿ ನಿಂತತ್ ಮ್ಯಾಗ್ ಆದ ಕವರ್ ಇತ್ತಲ ಮ್ಯಾಗ್ ಪೂರ ಕ್ಲೋಸ್ ಆಗಿದ್ದ್
ಹ್ಮ
ಅದಕ್ ಪಾಡು ಪಾಡು ಬಿಡಿತಿದವು
ಅಲ್ವ ಮಾನ್ ಎಟ್ಟರು ಗಪ್ ಹೋದವೆ ಸೂರ ಕ್ರಿಕೆಟ್ ಅಡತಾರ ಸಿದ್ಧ ಸಿಂಗಲ್ ೆನಿಸ ಲ
ಹಾ
ಬಿರ್ಸೈತೆ ಒಂದು ಕದಕ್ ಹೊಡದಪ ಕಾಜಿಗೆ ಹೊಡದ
ಹ್ಮ್ ಹ್ಮ್
ಬತ್ತಲ್ಲ
ಟಬಲ್ ಪಟ್ಟಾರ ಹ ಲಾಸ್ಟಿಿಗೆ ಅವ ವಡ ನಂಗ ಏನಿಲ್ಲವ ಪೂರ ವಯಸ್ಸಗನ್ ಬುಡ್ ಅದನವ ಇಲ್ಲಂದರಾಮ
ಡಾ ಹ
ಬುಡ್ಡಾದಾನ ಒಟ್ಟ
ಹ್ಮ
ಹಂಗೇನ್ ಇದಲ್ ನವ
ಅಲ ಸಿಂಗಲ್ ಟೆನಿಸ್ ನೋಡದ ಗಾಬ್ಗತ
ಅ ಭ
ರಾತ್ರಿ ರೂಮ್ ನ ದೊಡ್ಡ ರೂಮ್ ನ ಇದ್ದ ರಾತ್ರಿ ರಾತ್ರೆ ಹಕ್ಕಿದ್ದು ಎಳ್ಳಿ ಹಡ್ಕೊ್ ಬರ್ತಿದ್ದವು ಕುಡಿತಿದ್ದ್ವಿ
ಹಾ ಈಗ ಹೋಗುದಲ್ನಾ ಈಗ ಬೇರೆ ಬೇರೆ ರೂಮ್ ಆಗಿರಿನಾ ಸುಮ್ಮನೆ ನೀವದು
ಹಯ್ ಒಟ್ರು ಒಂದ ರಮ್ ಇದೇವ ನಾವು ಪಾಲ್ ಕೊಟ್ರಡ ನಾವವು ಯವು
ಈಗ ಮತ್ತ ಅವ್ರ ಸುಮ್ಮನೆ ಅದು ಇಲ್ಲಿ ಇದಲ್ಲ ಎಷ್ಟ ಕಡೆ
ಅವ್ರ ಅಚ್ ಕಡೆ ಅ್ರೆ ಹೊಟ್ರು ಕೂ ಒಂದ ರೂಮ್ ನ ಹ ಹೇಳಿದೀ ನಾವು
ಈ ವಾಯ ಅವ ರೂಬ
ಹಾ ಈಗ ಹೊಟ್ಟರು ಒಂದ ರೂಮ್ ನ ಇದ್ದೀವಿ ಈಗಷ್ಟ
ಅದ ಸುಮ್ಯಾ ಬಷ್ಯಾ ಮೊದ್ಲು ಯಾರದಾಗಲ್ಲ ಅದ ರೂಮ್ದಾಗ
ಹ್ಮ್ ಯದಲ್ಲ ಡೆ ಬ್ಯರೆ ಇತೆೆ ಸರ್ ಡ್ ರೂಮ ಇಲ
ದ
ಸರ್ ಸರ್ ಒಲ್ ರೂಮ
ಹಾ
ಆ ರೂಮಿ ಮೊದುಲ
ಹಾ ಹಾ ಹಾ ಸ ಎಂಟು ಮಂದಿ ಒಂದ ರೂಮ್ದಾಗ
ಹ್ಮ
ಹ್ಮ್ ಹ್ಮ್ ಗಂಗ್ಯಾ ನೀನು ಶಂಖ್ಯಾ ಅಬ್ಯಾ ಬಸ್ಯಾ ದರ್ಯಾ ಸುಮ್ಯಾ ಪವ್ಯಾ
ಹ್ಮ್ ಸತ
ಪವ ಇಲ್ಲ
ಹವ್ಯನ ಯಾರೂ ಒಬ್ರು ಕರ್ಕೊಲ್ರ
ನೀವು ಕರ್ಕೋಬೇಕಕ್ಲ್ಲ ಪಾಪ ನಿಮ್ ಗುಡ ಇರ್ತ
ಏ ನಾವ ಕರ್ಕೊಂಡೀವು ನಮೂಮ ಅದಾರ
ಹಂಗಾರ ಎಂಟು ಮಂದಿ ಅದೇನೂ ಹಾ ಮತ್ತ ಈಕ್ಕ ನಿಮ್ಗೂಡ ನಮ್ಮ ಇದ್ರಾಗ ಇರ್ತಿದ್ದಾವ
ಏ ಹಂಗಾದ್ರೂ ಒಟ್ಟು ಸಾಯಕಲ್ ಗತಿ ಮಾಡ್ತಾನ ಅದಕ್ ಯಾರು ಕುರಕಡ
ಆದ್ರ ನಾನು ಅಭ್ಯಾಸ ಕ್ಯಾಟ್ ಕಡ್ತಿದ್ದಿ ಫೋನ್
ಹೂ ಈಗ ಸುಮತ್ ಕಾಡ್ತಾನ ಒಾಳ್ಗಡೆ ಕಾಡ್ತಾನ
ಸುಮ್ಮನೆ ಏನು ಕಾಡ್ತಿರ್ತಿಿಲ್ಲ ಸ್ಟಾರ್ಟಿಂಗ್ ಬಂದಿದ್ದಿಲ್ಲ ಕೀ ಬಿದ್ದಿಕಿಲ್ಲ ನಾವು ಯಾರು ಒಬ್ಬ್ರಗೊಬ್ಬರು
ಹೂ
ಅಬ್ಬ್ಯ ನಾನು ಕುಡಿ ಪವ್ಯಾ ಕಾಡಾರ ಕಡಾರಪ್ಪ ಅಬ್ಬ್ಯ ನಾನು ಬಾಜು ಬಾಜು ಬಡ್ಡ ಪಲ ನೋ ಸಗತ ಹೋದನಾನ ವಿಶಾಲನ್ನ ಹೇಳ್ದ ಅಬ ವಿಷಾಲನ ವಂದ ಊರ ಅವರು
ವಿಶಾಲಾನ ಕೊರ್ಚ ಆದಧ್ಯಂಗ
ಶಾಲನ್ನು ಪ್ರವೀಣ್ ಪರಿಚಯ ಮಾಡಿಸಿದ್ದ
ಹೂ ಹೂ
ಅವಾಗ ಪ್ರವೀಣ ಊರಾಗಿದ್ದವ
ಹೂ
ಅವಾಗ ವಿಶಾಲ ನನ್ು ಕಸಿದ ನ ಎಲ್ಲಿಗೆ ಹೋದಾಗ
ಹೂ
ಅದಕ ಅವತ್ತು ಪಾಶ್ಚರ್ ವಿಶಾಲಸಂಜಿಕ ಚಾ ಕುಡಿಯಾಕ ಹೊಟ್ಟಿದ್ವಿ ಬೈಸರ ಬಿಡು
ಹೂ
ಬಷ್ಯಾಾಬ್ ಓದಲ ಬಸ್ಯಾ ಬ ಅಂದ ಬೈ ನೀವ ಇನ್ಯಾರ ದೋಸ್ ಸಿಗೋತ್ ಕನಂಗ ಹೌದು ಭೈ ನಿಂಗೆ ಹೆಂಗೆ ಬರ್ತೈತಂದ್ರ ನಾನು ವಿಜಾರ ಕೂರ್ ಸರ್ತಾನಿ
ಹೂ
ಬಾರಿ ಚಾ ಕುಡಿಯಾಕ ಹೋಗ ನತ್ತೆ ಮೆಸ ಹೊಲಿ ಚಾ ಪುಡ್ಯಕ ಬಾಗ ಕೊತಾನಾನ ಅದಐತಿ ಒಟ ಹ
ಹೂ
ಹೊದಿವಿ ಹೋಗಿ ಬಟ್ ಚಾಪಾ ಹುಡುಕ ಬಂದ್ವಿ ವಿಶಾಲನ ವಾಲಿಬಾಲ್ ಹಿಡ್ಕೊಂಡು ಕೂತಿದ್ದಲ್ಲಿ ಬಾಪಿ ವಾಲಬಲ್ ಆಡ್ನ ಅಂದ ದಿವಸ ವಬಲ್ ಆಡ್ತಪ್ಪ
ಹೂ ಈಗ ವಾಲಿಬಾಲ್ ಎಲ್ಲಾಗತ್ತು ಆಡ್ಬೇಕಂದ್ರೆ ನೆಟ್
ೆ ಸೆಕೆಂಡ್ ಇಯರ್ ದರ್ದ ಒಂಟಮ್ಮ ನಮ್ದ ಒಂಟಿಮ್ಮ ಎಮ್ ಎಸ್ ದರ್ದಂಟಮ್ಮ
ಹೂ
ಯಾವ ಯಾರ ಅಡಾವರು ಇದ್ದರು ಲ ಈಗನ ಅಡತ ಬಷಾ ನಾನು ಅಬ್ಿಯಾ ಮೂರು ಮಂದಿ ಹೋಗರು
ಹೂ
ಈ ಉಳ್ಕ್ದ ಯಾವ್ರ ಅಕ್ಕಾಡಿ ಕಾಡಿ ಅಡ್ಡಾಡ್ಕೊೊಂಡ ಬಂದಿದ್ದು ಅವನು ಹಾಕ್ಕಳವರು
ರಹೂ ಕೇಳ್ತಾ ಇದೆ
ಹೂ ಆಯ್ತಲ್ಲ ಅವ್ರರು ನಂಗಾರ ಹಾಳೆ ಅಸ
ಹೂ
ಹಾ